ಹಾ ಹೇಳು
ಹ್ಮ್ ಏನಕ್ಕೆ ಫೋನ್ ಮಾಡಿದ್ದು
ಅದೇ ನಾ್ು ಎಸ ಕು ಎಸ ನೀರ್ ಕುಡಿಸೊಂಡು
ಹ್ಮ್ ಹ
ನಮಸ್ತಿ ಒಡ್ಕ ಹೋಗಿದ್ಯಾ ಏನು ತುಬ್ಬಾಕಿದ್ದ ಏನೋ ಗೊಜ್ಜುಲಾರತ ಐದ್ನ ಒ ಹೊಡೆಸಿದನ ಅರ ಮಳೆಗಳು ಬುದತಿಲ್ಲ ಚಾಮ ಆಗೆ ಲ್ಲ ಅದಕ್ಕೋಸ್ತರ ನೀವು ಹ್ಮ್ ಅದಕ್ ನೀರ್ ಕುಡಿಸ್ಬಿಟ್ಟು ಅವಾಗ್ಲ ಕುಡಿಸ್ತಾನ ಕುಡಿನಲ್ವ ಅಂತ
ನಮ್ಗೆ ಗೊತ್ತಿಲ್ಲ ನಿಮ ಏನೇನಾವ
ಹ್ಮ್
ಕೆ ಬಲೆ
ಹ್ಮ್ ಹ್ಮ್ ಏನೇನ ಅಂದ್ರ ಈಗ ನಮ್ ಈಸ ಎಲ್ ಹೋಗಿದನ ಅವಾರ
ಭಗವನ್
ಹ್ಮ್
ಕೆನ್ಸಕ
ಹ್ಮ ಹ ಯಾರ ಮಾಡಿದ ಅದೆಲ್ಲ ಇಲ್ಲೋಗೇನಂತಂತ ಬೆಟ್ಟ
ಮನುಷ್ವರಂಬೆಟ್ಟಕ್ಕ
ಹಾ
ಗಊಟ ಕತ್ನಗ
ಹಾ ಹೋಗಯ್ತ ನನ್ ಬೆಳಿಗ್ಗೆ ಹೋದಂತೆಲ್ಲ ಎಂಟ ಎಂಟೂರಲ್ಲಿ
ನಪ್ಪಾ ಇದು ಕನ್ಫರ್ಮ್ ಆಗಿದ್ದ ಟಿಕೆಟ್ ಕೇಳ್ಬೇಕಾಯ್ತು
ಹಚ್ಚಿಲ್ಲಪ್ಪ ಅದೇ ಆಗಿದ್ದೇನ
ಕನ್ಫರ್ಮ್ ಆಗಿಲ್ಲ ಅಂದ್ರೆ ಏನು ಮಾಡಕಲ್ಲ
ಹ್ಮ್ ಹಾಗಿರ್ಬೋದೇನೋ ಅಂದಕಚಿನಿ ಇವತ್ತ ಹೆನ್ ಕೂತ್ಬಿಡದು
ನನ್ನೆಷ್ಟು ಕಲ್ ಗೊತ್ತಬೇಕಾದ್ರ
ತಿನ್ನ ಎರಡು ಮೂ ಜನ್ ಬೇಕು
ಹ್ಮ್ ಮತ್ತತ್ರ ಇದ್ದಾಗ ನಾಳ ಅಂತ ಹ್ಮ್ ಸರಿ
ಹ್ಮ ಈಗ ಗೊತ್ತಾಗದು ಇಲ್ಲ ನೀ ಹೇಳೋಡ್ದಂಗ ಅನಪ್ಪಾ
ಹ್ಮ್
ಈಗ ಹೋಗಿರ್ಬೇಕು ಅನ್ಕತನಿವನ ಬೆಂಗಂಗಳೂಗ್ ಹೋಗಿದಾನ ಏನ ಗೊತ್ತಿಲ್ಲವನ
ಮಧ್ಯಾಹ್ನ ವೈತನ ನಿನಲ್ಲ
ಮಜಿನ ಮಜನ
ಹ್ಮ್ ಇದು ಡೇಟ್ ಇವಾಗ ನೋಡ್ದಿ
ಹಾ
ಅಪ್ಲಿಕೇಶನ್ ಸ್ಟಾರ್ಟ ಅಪ್ಲಿಕೇಶನ್
ಹಾ ಗೊದದ್ದು ಗೊ ಹತ್ನ ಎಂಟನೇ ತಾರೀಕಿಂದ ಎಂಟನೇ ತಾರೀಕಿಂದ ಏಳ್ನೇ ಏಳನೇ ತಾರೀಕು ಇರ್ಬೇಕು ಅನ್ಕೇತೀನಿ ನನ್ಗ ಈಗ ಮೆಸೇಜ್ ಬಂದಿತ್ತಿದ್ರಲ್ಲಿ ಸ ಅ ಟಲಿಗ್ರಾಮ್ಟ ಆರಾಮ ಹ್ಮ
ಜುಲೈ ಆಳ ಆಗಷ್ಟಟ್ ಅನ್ನೆಡುಕ್ಕೆ ಎಕ್ಸಾಮ್
ಹ್ಮ್
ಹ್ಮ್ ಹ್ಮ್ ಹ ಎರಡುಕ್ಕ
ಹ ನಾನೇ ಗಾಬರಿ ಅಜ ಆಮಲ್ಲ ಏಡೋದ್ಮೇಲೆ ಮಾಡ್ತಾರ ಆಮೇಲೆ ನೀ ಬೇರೆ ಇ ಬೇರೆ ಅಂತಲ್ಲಲ್ಲ ಅಂದ್ರೆ ಕ್ಯಾಶ್ ಇನ್ಕಮ್ ಅವರು ಇದ್ ಮಾಡ್ಸ್ಬೇಕು ಅಂತ ಅವಲ್ಲಾ ನಿಜಾನ ಸುಳ್ಳಲ ಹ ಅಥವಾ ಇದನ್ನು ಅರಿ ಸೋಮವಾರ ರಜಾ ಇನ್ನೂ ಯಾವಾಗದರೂ ರಜಾ ಅಂತ
ಹೂ ಇಲ್ಲಿ ಸುಮಾರ ಕೋತಿ ಚ ಸೆಂಟ್ರ ಕಳ್ಳಿ ಹೇಳಿದ್ರ ಅಂತ
ಏನಂತ
ನೀನು ಕೇಳೋದು ಬೇರೆ ನಡೀತಾ ಬೇಗನೆ ಮಾಡಿದ್ರೆ ಮಾತ್ರ ಇಿನನ್ಂಟಿ ನೋಟಿಫಿಕೇಶನ್
ಯಾರ ಹೇಳಿದ್ದು ಹಾಗೇ ಅಂತ
ಅ ಯೂಟ್ಯೂಬ್ ನಲ್ಲಿ ಹೇಳ್ತಾ ಇದ್ರು ಕಣಪ್ಪ
ಹ್ಮ್್ಮ
ಮಾಮೂಲೆ ಸರ್ ಇಷ್ಟು ಬೇಗ ಪಿಟಿಶನ್ ಮಾಡಿಸಿ ಕಡ ಎನ್ ಹೇಳು
ನೀ ಹೇಳಿದಂಗ್ ಅ ಸರಿಲ್ಲ ಬೇಗನೆ ಮಾಡ್ಬೇಕ್
ಹು
ಎನ್ ಬಂದ ಬೀಮ್
ಫೋನ್ ಅಲ್ ಮಾತ್ ತಾ ತಾ ಮ ತೋರಿಸ್ತನಾ ಹ್ಮ್ ಇಲ್ಲ ಇರ್ಲಿಲ್ಲ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ರ್ಲಿಲ್ಲ ಕೋವಿಟ್ ಒಂದಿತ್ತು ಅದಕ್ಕೆ ಇವತ್ತು ಆಗಲ್ಲ ಅಂದರು ಯಾವುದಾರ್ ಟ್ಯಾಬ್ಲೆಟ್ ಇಸ್ಕೊಬೇಕಿತ್ತು ಹಾ ಹಲೋ
ಹಗಲೇ ನನೀನೂ ಫೋನ್ ಮಾಡ್ತಿರ್ಬೋದ
ಸರ್ವಿಸ ಇದೇ ತೊಗೊಮ್ ಅಭಿನ ಅಭಿನ
ಹ್ಮ್
ಫೋನ್ ಏನು ಮಾಡಿಲ ಇಚ್ ಇದಾನ ಒಬ್ಬನೇ ಬಂದಿದ್ದಾನ ಇಲ್ಲ ಅವ್ರ್ ಅಮ್ಮ ಬಂದಿದ್ದ ಹ್ಮ್ ಹ್ಮ ಫೋನ್ ಎತ್ಕಂಡ್ ಹೆ ಏನ್ ಮಾಡಣ ಸುಮ್ನ್
ಅದೇ ಇದು ಯಾರಗೆ ಫೋನ್ ಮಾಡ್ತಾನೆ ಅವ್ರ ಅಮ್ ಅಮ್ಮನಗೆ ಏತ್ಕಂಡನ ನಿಂಗೆ ಗೊತ್ತಿಲ್ಲ
ನಾಾನ ಆಗ್ಲೆ ಆಗ್ಲೆ ಬಂದ ನೋ ನಾನು ನೋಡ್ಕೊಂಡೆ ಬಂತಿ ಬಂದ ನಾನ್ಕಂಡೆ ನ ಅವ್ರ್ಮ್ಮ ಜೊತೆ ಹೋಗಿರ್ಬೇಕು
ಅಮ್ಮ ಕೆ ಮೆಲ್ದೆ ಅಲ್ಲಿ ಬಾಳ ದಂಟ ತರದಿಟ್ಟಿದ್ರು ಅದ್ ಎತ್ಕೊ ಬಂದ
ಸಾಯ ಎನಕ್ಕೆ ಅಡು ಮಡಕೆ ಅಡುಗ ಮಡಕೆ ಪಲ್ಲೆ ಮಡಕೆ ಏ ಒಟ ಒಡ್ದೆದು
ಒಟ್ಟೆ ಒಳ್ಳದು ಸೈ
ಕಿಡ್ನಿ ಸ್ಟೋನು.
ಹಾ.
ಇಲ್ಲಲ್ಲೆ ಕನಕ್ಸುತ್ತ
ಹ್ಮ
ಕಸ ಎಲ್ಲ ಒಳಗೆ ಏನನದ ಅದೆಲ್ಲಾನ ಇದ್ ಮಾಡ್ಕಂತ
ಹ್ಮ್
ಹ್ಮ ಅವನೊಂದು ಎಷ್ಟಾಗಿತ್ತಂತೆ?
ಯಾರ್ದು
ಹಿಮಾಲಯ
ಗು ಚರಪ್ಪದ ಎನ್ ಏನ್ ಮಾತಾಡಿದ್ದಾನೆ?
ಮಾಡಿರ್ಬೋದೇನೋ ಗೊತ್ತಿಲ್ಲ ನೋಡ್ಬೇಕದ್ರ.
ಹ್ಮ ಬಾಳ ಕಥೆ
ವಿಚಾರ್ಸಬೇಕನ್ ಇವತ್ತೆಲ್ಲ ಕೆಲ್ ಚಲ್ಸ ಹೋಗಾನಲ್ಲ.
ಹ್ಮ್
ಹ್ಮ್
ನಾ ಅದ್ಕಿ ನೋಡುದ್ನಲ್ಲ ಇಲ್ಲಿ ಇಲ್ಲ ಎಲ್ಲ ಹೊ
ಬಂದಿದ್ರಂತ ನಾನಿರ್ನಿಲ್ಲ ಹೊಲ್ದಿಕೊಗಿದ್ದೆ. ಅಲ್ಲಿ ಸೀಮಲ ಪಜ ಅವರ ಮನೆಗೇನೊ ಹೋಗಿರ್ ಅದು ಎಷ್ಟು ಸಿಕ್ಕಿರ್ಬೇಕು? ಹಾ ಹ ಹಾ ಎಳ
ನಾರ್ಮಲಿ
ಹಾ ನೀನ್ ನಿಮ್ದ ಯಾರ್ನು ಮತಾಡಸ್ತಿಲ್ವಲಾ?
ನನ್ ಏಜ್ ಮದಸ್ನ ಇಲ್ಲಪ್ಪ ನಮ್ಮ ಅಪ್ಪನ ಮದಾಸ್ತ ರೀ ನಮ್ಮ ಅಪ್ಪ ನಾನ್ ಈ ಕಡೆ ಬಂದ್ಬಿಟ್ಟಿದೀನ ಅವ ಕಡೆ ಎಲ್ಲ.
ಹಾ ಏನಂತಂದ್ರ, ಏನಂತಂದ್ರರು?
ಯಾವ್ರೇನ್ ಅಂದ್ರ ನಾ ಮನ ಅಲ್ಲಲ್ಲಿಲ್ಲಾಗ ಅವ್ರು ಬಂದಿದ್ರ ಏನ ಗೊತ್ತಿಲ್ಲ ನಮ್ಮಪ್ಮ ಇಲ್ಲೇ ಕೆಲ್ಸಕ್ಕೆ ಹೋಗೋದ ಇಲ್ಲಿ ನಮ್ಮೂರ್ ಇಲ್ಲಿ ಮನ್ಸಾರಿಟಿಸಮ್ಕ್ ಹೋದ. ಅವ್ರ ಬಂದಕ ಬಂದಿತ್ತು ಚಂದ ಅದ.
ಹ್ಮ
ಹ್ಮ್ ಹ ಅಣ ನಿನ್ ಫೋನ್ ಮಾಡಿ ಆಗ ಹತ್ತಗೋಯ್ತ ಇದ್ದಿ ನಾನು ಆಮೇಲಿನ್ನು ಅವ್ರ ಈ ಕಡೆ ಬಂದಾರ.
ಹ್ಮ್ ಇದು ಮಾಮೂಲಿ ನಿಮ್ಮ ಅಣ್ಣಾ ಅದೇನ ಒಂದ್ ಕೊಟ್ಟುಬಿಡೋಣ ಅಂತಿರಲ್ಲ
ಅದ್ನೇ ಕೊಟ್ಟ್ ಬಿಡಮ್ಮ ಅಂತ ನಮದು ನಾನ ನಾನ ಬೆ ಹಾ ಹ ಹೇ ವೆಂಕಿ ಕಣ ಹಚ್ಚ ಹ್ಮ ಹೋದ್ರ ಮಲ್ಲಿಕ ಅವರಪ್ಪನ ಏನ ಅಂತ ನನ್ನ ತಮ್ಮಲೆ ಒಂದುವರೆ ಸಾವಿರ ನ್ಂತೇಟಂತ ಹಾ
ಜಂಗ ಮು ಅವನೇ ಹೇಳಿದ್ರೆ ನೇಡ ತಷ್ಟ ಹಾ
ಮಾಡಬೇಕ್ ಮಾಡ ನ ಮಾಡ ಅದು ಹೇ ಸುಮ್ಮನೆ ಹ
ಹ್ಮ್
ಹೇಳ ಕಲೆಕ್ಟ್ರ ಎಷ್ಟ ಅಮೌಂಟ್ ಕೊಟ್ಟುರು ಅಮ್ಮರಳು ಹ್ಮ. ದೇವರ ಮನೆಗ ಹಾಕ್ತೀನ್ ಬುಡ ಹಾ ಅದೇ ಇದದಲ್ಲ. ಬನ್ಕ್ಷತ ಪುಡಿ. ವರಕ್ಷ ಕಲೆಕ್ಟ್ ಆಯ್ತದ ನಮ್ಮದ ಇದು ಒಂದು ಇಪ್ಪತ್ತು.
ಹ್ಮ್.
ನಮದ ನಮ್ಮ ದ್ವಂದ್ ಇಪ್ಪತ ಗತ್ತುಮ್ಮ ನಿಮ್ಮ್ದು ನಿಮ್ಮ್ದ ಆಗದಾ ಹಲೋ ಹಲೋ ಹ್ಮ್ ಹಲೋ ಕೇಳುಸ್ತಿಲ್ವಾ.